ಹಲೋ
ಹಲೋ
ಏನ್ ಮಾಡ್ತಿದೀಯಾ
ಹ್ಮ ಏನಿಲ್ಲ ನಾ ಸುಮನೆ ಕುಂತಿದ್ದೇ ನೋ ನೀನ್ ಏನ್ ಮಾಡ್ತೀದಿಯಾ.
ಏನಿಲ್ಲಪ್ಪಾ ನಾನು ಸುಮ್ನೆ ಕುಂತಿದೆ ಚೆನ್ನಾಗಿದಿಯಾ.
ಹಾ ಚೆನ್ನಾಗಿದ್ದೀನಿ ನೀನು.
ನಾ ಚೆನ್ನಾಗಿದ್ದೀನಿ ಮನೇನೆ ಎಲ್ರರು ಚೆನ್ನಾಗಿದ್ದಾರಾ
ಹಾ ಎಲ್ರೂ ಚೆನ್ನಾಗಿದ್ದಾರೆ ನಿಮ್ಮ್ ಮನೆಯಲ್ಲಿ
ನಮ್ಮ ಮನೇಲ್ಲೀ ಎಲ್ರು ಚೆನ್ನಾಗಿದಾರೆ ನೋಡು ಏನಿಲ್ಲಪ್ಪಾ ಈ ಚೇಸ್ಗೆ ಗಂತದಲ್ಲಿ ಮಾವಿನ ಹಣ್ಣನ್ ಸೀಸನ್ ಅಲ್ವಾ
ಹ್ಮ್ - ಹ್ಮ್- ಹ್ಮ್
ಮಾವಿನ ಹಣ್ಣು ನೀನ್ನೇ ನನ್ಗೆಳ್ತ ತಿತೆ ಐದ್ ಮಾವ ನನ್ ತಂದಿದ್ರು ಐದ್ ಮಾವಿನ ಅಂತಂದಿದ್ರು ಐದು ಎ ಕಟ್ ಅಂದ್ರೆ ಮೂರು ಹಣ್ಣಗಿದ್ವು ಎರಡು ಹಣ್ಣಾಗಿರ್ಲಿಲ್ಲ
ಹಾ
ಇನ್ನು ಕ ಕಾಯಿ ಕಾಯಾಗಿನೇ ಇದ್ವು ಅದಕ್ಕೆ ಪೇಪರ್ ಎಲ್ಲ ಪೆ ಪರೆಲ್ಲ ಸುತ್ತ ಬಿಟ್ಟು ಅಹ ಹಗೆ ಇಟ್ಟಿದ್ರು ಮಾವಿನ ಹಣ್ಣನ ಕಾಯಿನ ಅವನು ಅ ಎರಡ್ ಹಣ್ಣಗಿರೋನ ಕೊಯ್ದ್ರು ಕೊಯ್ದು ಒಂದ್ ಹಣ್ಣು ಚೆನ್ನಾಗಿತ್ತು ಇನ್ನೊಂದ್ ಹಣ್ಣು ಚೆನ್ನಾಗಿದ್ದಿರ್ಲಿಲ್ಲ ಇನ್ನೊಬ್ ಬಗೆಳತಿ ಏನು ಮಾಡಿತಲೆಗೆ ಎಣ್ಣೆ ತಲೆಗೆ ಎಣ್ಣೆ ಹಚ್ತಾ ಇದ್ಳು ನಾ ಮಾರ್ನೇ ದಿನ ತಲೆ ಸ್ನಾನ ಮಾಡ್ಬೇಕು ಕಂತ
ಹಾ -ಹಾ
ಅವಳು ನಾವು ನಾನು ಇ ಇನ್ನೊಂದ್ ನನ್ ಗೆಳತಿ ಏನ್ ಮಾಡ್ತಿದ್ದು ಇನ್ನೊಂದ್ ಗೆಳತಿ ನ ಹನ ಕೊಯ್ತಾ ಇದ್ಲು ನಾನು ಅವ್ರಮ್ಮನ ಜೊತೆ ನಾ ಮಾತ ಆಡ್ತಾ ಇದ್ದೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅವಳೇ ನಂದು ನೋಡಮ್ಮ ನನ್ ಬಿಟ್ಟು ಹಣ್ಣು ಎಷ್ಟೊಂದು ತಿಂದಿದಿದ್ದಾರೆ ಇವ್ರು ಅಂತ ಹೇಳಿದ್ಳರು ಆದ್ರೆ ನಾವು ತಿಂದಿರೋದು ಒಂದ್ ಹಣ್ಣು ಚೆನ್ನಾಗಿದ್ದಿರ್ಲಿಲ್ಲ ಇನ್ನೊಂದ್ ಹಣ್ಣು ಚೆನ್ನಾಗಿತ್ತು ಅದ್ರಲ್ಲಿ ಎರಡು ಎರಡನ್ನ ನಾನು ತಿಂದು ಮೂರು ಅವಳಿಗ ಇಟ್ಟಿದ್ದೆ ಅವಳು ಆಮೇಲೆ ಮ ತಲೆಲ್ಲ ಬಾಚ್ಕೊಂಡು ತಲೆ ಗೇಮ್ ಎಲ್ಲಾ ಮಸಾಜ್ ಮಾಡ್ ಕೊಂಡು ಆಮೇಲೆ ಕೈ ತೊಳ್ಕೊಂಡ್ ಬಂದು ಅವ್ನ ಎರಡು ಮಾವಿನಂತ ತಿಂದ್ರು ತಿಂದ ಆದ್ಮೇಲೆ ಮತ್ತೆ ಆ ಪ್ಲೇಟ್ನ ಇನ್ನೊಂದ್ ನನ್ ಗೆಳತಿ ಹೋಗಿ ಬಿಸಾಕ್ ಬಂದು ಅದು ಸಿಪ್ಪೆ ಎಲ್ಲ ಇರತ್ತಲ್ಲ ಬಿಸಾಕ್ ಬಂದು ಆಮೇಲೆ ಆಹ್ ಸುಮ್ನ ಆದವಿ ಆಮೇಲೆ ಮೀನ್ ಮಾವಿನಂತ ತಿನಲ್ವಾ
ನಂಗಿಷ್ ಟ ನನ್ಗೂ ಮಾವಿನಣ್ಣ ನಾನ್ ನನ್ ಗೆಳ್ತಿಯರ್ ಜೊತೆ ಎಲ್ಲಾ ಕಿತ್ತಾಡ್ಕೊಂಡು ತಿಂತೀನಿ ಅವ್ರ ಎಲ್ಲಾ ಕಿತ್ತಾಡ್ಕೊಂಡೆ ತಿನ್ನೋದು ನಾನು
ಕೇಳಿಸ್ತಿದೀಯಾ ನಿಂಗೆ
ಹಾ ಕೇಳಸ್ತಿದೆ ನಂದ ಕೇಳಸ್ತಿಲ್ವಾ
ನಿನ್ ಕೇಳಿಸತಾ ಇರ್ಲಿಲ್ಲ ಇವಾಗ ಕೇಳಿಸತಾ ಇದೆ ಹೇಳು
ತುಂಬಾನೇ ಇಷ್ಟ ನಾನ್ ಜಾಸ್ತಿನೇ ತಿಂತೀನಿ ನನ್ ಗೆಳ್ತಿಯ ಅವರ ಹತ್ರ ಎಲ್ಲಾ ನಾನ್ ಕಿತ್ತಾಡ್ಕೊಂಡು ತಿಂತೀನಿ ಅವರೆಲ್ಲ ಅದಕ್ಕೆಲ್ಲ ಅವ್ರು ಕಡಿಮೆ ತಿಂತಾರೆ ನನಗ್ ಜಾಸ್ತಿ ತಿಂತಾರೆ ಇನ್ನೊಬ್ಳು ಇದ್ದಾಳೆ ನನ್ ಗೆಳ್ತಿ ಅವ್ಳು ಮಾವಿನ ಕಾಯಿ ಅನ್ನೋದೇ ತಿನ್ನೋದಿಲ್ಲ ಬರೀ ಹಣ್ಣಾದ್ರೆ ಹಣ್ಣಾದ್ರೆ ಬಂದ ಬಂದ್ಬ ಬಿಡ್ತಾಳೆ ಫಸ್ಟ್ ಅವ್ಳೇ ಕಟ್ ಮಾಡಿ ಕೊಡೋದ ನಮಗೆ ಕಟ್ ಮಾಡ್ಕೊಂಡ್ ಫಸ್ಟ್ ತಾನ ಅವ್ಳ ಹೆಂಗ ಅಂದ್ರೆ ಅವ್ಳಿಗೆಗ್ ಚೆನ್ನಾಗಿರೋದ್ ಮಾತ್ರ ತಿಂತಾಳೆ ಇನ್ನ ಕೆಟ್ಟೋಗಿರೋದೆಲ್ಲಾ ನಮ್ಗ ಇಕ್ತಾಳೆ ಅಂತೊಳಿದಾಳೆ ಒಬ್ಳ ನಮ್ಗೆ ಗೆಳತಿ ಅವ್ಳು ಕಾಯ್ ತಿನ್ನೋಕೆ ಹೋಗೋದಿಲ್ಲ ಅವ್ಳು ಕಾಯಿ ಆದ್ರೆ ಹುಳಿ ಇರುತ್ತೆ ಅಂತೆ ಅದಕ್ಕೆ ಕಾಯಿ ತಿನ್ನಲ್ವಂತೆ ಬರೀ ಹಣ್ಣೊಂದೇ ಬಂದ್ಬ ಬಿಡ್ತಾಳೆ ಫಸ್ಟ್ ತಿನ್ನಕೆ ಆತರ ಇದ್ದಾಳೆ ಅದ್ ನೋಡ್ತಾಳೆ ಟೇಸ್ಟ್ ಮಾಡ್ತಾಳೆ ಚೆನ್ನಾಗಿದ್ರೆ ತಿಂತಾಳೆ ಇಲ್ಲ ಅಂತಂದ್ರೆ ಅದನ್ನ ಹಂಗೆ ಬಿಟ್ಬ ಬಿಡ್ತಾಳೆ ಅವ್ಳು ಹಂಗಿದಾಳೆ ಒಬ್ಳು
ಎಲ್ ಹಾ ಕೆಲವೊಬ್ರು ಹಂಗೆ ಇ ತರ ಬಿಡಿ ಅವ್ರವ ರುಚಿಗೆ ಅವ್ರ ಅವ್ರನ್ನ ಬಿಟ್ಬ ಬಿಡ್ಬೇಕು ಯಾರಿಗೂ ಒತ್ತಾಯ ಮಾಡ್ಬಾರ್ದಲ್ವಾ
ಹ್ಮ ಅದಕ್ಕೆಲ್ಲಿ ಯಾರಿಗೂ ಒತ್ತೆ ಯಾರಿಗ್ ಯಾರು ಒತ್ತಾಯ ಮಾಡ್ತಾರೆ ಹೇಳರಿಿ ಯಾರು ಯಾರಿಗೂ ಒತ್ತಾಯ ಮಾಡೋದಿಲ್ಲ ಅವ್ರಿಗ್ ಇಷ್ಟ ಬಂದ್ರೆ ಅವರು ತಿನ್ಂತಾರೆ ಅವ್ರ ಇಲ್ಲ ಅಂದ್ರೆ ಇಲ್ಲ ಅಷ್ಟೆ ಅದು ನಾನ್ ಮಾತ್ರ ಒ ಒತ್ತಾಯ ಮಾಡಕೆ ಹೋಗಂಗಿಲ್ಲ ಯಾಕಂದ್ರೆ ನನಗೆ ಮಾವಿನಕಾಯಿ ಮಾವಿನಕಾಯಿಯು ಇಷ್ಟ ಮಾವಿನ ಹಣ್ಣು ಇಷ್ಟ ಎರಡು ಇಷ್ಟ ನಾನ್ ಯಾಕ ಅವ್ರಿಗೆ ಒತ್ತಾಯ ಮಾಡಕ್ ಹೋಗ್ಲಿ ಅವ್ರಗ್ ಒತ್ತಾಯ ಮಾಡಿದ್ರೆ ನನಗೆ ಕಡಿಮೆ ಆಗ್ಬಿಡುತ್ತೆ ಅವ್ರಗ್ ಬೇಡ ಅಂತಂದ್ರೆ ನನಗ್ ತಿನ್ನಾಕ ಇನ್ನೋ ಜಾಸ್ತಿನೇ ಹೊಳಿಯುತ್ತಲ್ಲಾ ಆತರ ನಾು
ನಿಮ್ಗ ಅಷ್ಟ್ ಇಷ್ಟ ನ ಮಾವಿನನಂತ
ಹಾ ನನಗೆ ತುಂಬಾನೇ ಇಷ್ಟ ಮಾವಿಿನಣ್ಣ ಅಂದ್ರೆ ನನ್ ನನ್ ಗೆಳ್ತಿ ಹೋಗ್ತಾಳೆ ಮನೆಯಾಗ ಹೋದಾಗ ನಾನನ್ ಅವ್ಳಿಗೆ ೇಳ್ತೀನಿ ತ ಅವ್ರ್ದು ತೋಟ ಇದೆ ಏ ತಗೊಂಡ್ ಬಾ ಮಾವಿ ನಣ್ಣ ನ್ನು ಮಾವಿನಾಯಿ ಮನೆಗೆ ಹದ ತಗೊಂಡ್ ಬಾ ಅಂತೇಳಿ ಹೇಳ್ತೀನಿ ಅವ್ಳೆಲ್ಲಾ ತಗೊಂಡ್ ಬರ್ತಾರೆ ಮನೆಗ್ ಹೋದ್ರೆ ಅತ್ರು ನ ಮನೆಗ್ ಹೋದ ೆ ಅಂತ ನಮ ತಾತ ನಮಗ್ ತ ನನಗ್ ನನ್ ಮನೆಯಗ್ ಎಷ್ಟ್ ದಿಸಸ ಇರ್ತೀನಿ ಅಷ್ಟ್ ದಿವಸಾನೂ ತಂದ ತಂದ ಕೊಡ್ತಿರ್ತಾರೆ ತಿಂತಾನೆ ಇರ್ತೀನಿ ನನಗ್ ಅಷ್ಟ ಇಷ್ಟ ಮಾವನ್ ಹಣ್ಣ ಮಾವನ್ ಹಣ್ಣುನು ಇಷ್ಟ ಮಾವನ್ ಕಾಯಿನೂ ಇಷ್ಟ ಎರಡು ಹಂಗೆ ತಿಂತೀನಿ ನಾನು
ಹೌದಾ
ಹಾ ಹೌದು
ಹ್ಮ ಮತ್ತೆ ನಿನ್ ಮಾವಿನ ಹ್ಣಲ್ಲಿ ನಿಂಗೆ ಮಾವಿನಕಾಯಿ ಶಿಕಾಣಿ ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಈ ತರದೆಲ್ಲಾ ನಿ ರುಚಿ
ಹ ನೋಡಿದ್ದೀನಿ ಆ ನೋಡಿದ್ದೀನಿ ನಮ್ಮ ಮನೆಯಲ್ಲಿ ಫೇಮಸ್ ಮಾವಿನ ಹಣ್ಣ್ ಸೀಸನ್ ಬಂತಂದ್ರೆ ಮುಗೀತು ಜಾಸ್ತಿನೇ ಶಿಕಾನಿ ಮಾಡ್ತಾರೆ ಮತ್ತೆ ಚಿತ್ರಾನ್ನ ನಾರ್ಮಲ್ ಡ್ರೇಸ್ ಅಲ್ಲೆಲ್ಲ ದನ್ ಇದು ನಾರ್ಮಲ್ ಆಗೇ ಚಿತ್ರಾನ್ನ ಮಾಡ್ತಾರೆ ಆದ್ರೆ ಮಾವಿನಕಾಯಿ ಸೀಸನ್ ಬಂತ ಅಂದ್ರೆ ಚಿತ್ರಾನ್ನ ಮಾಡ್ದಾಗೆಲ್ಲ ಮಾವಿನ ಮಾವಿನಕಾಯಿ ಚಿತ್ರಾನ್ನನೇ ಮಾಡ್ತಾರೆ ನಮ್ಮ ಮನಲೆೆಲ್ಲಾ ಅದು ನಮ್ಮಮ್ಮ ಸಕ್ಕತ್ತಂಗ್ ಮಾಡ್ತಾರೆ ಇನ್ನುೂ ಚೆನ್ನಾಗ್ ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನ ನೀವು
ಹ ನಾವು ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ ಆಮೇಲೆ ಮಾಿನ ಸ ಎಲ್ಲ ಬಂತ ಅಂದ್ರೆ ಮಾವಿನಕಾಯ ಉಪ್ಪಿನಕಾಯಿ ಹಾಕ್ವಿ ಆಮೇಲೆ ಅದು ಜಾಸ್ತಿ ದಿನ ಇಕೋಬಹುದು ನೀ ಚಲ್ಲ ತಿನ್ಬೋದು ಮತ್ತೆ ಚಳಿಗಾಲದಲ್ಲಿ ತಿನ್ಬಹದು
ನಾನು ಕೇಳಿದ್ದೀನಿ ಅದೆಲ್ಲಾ ಜಾಸ್ತಿ ಪ್ರ ದಿನ ಇರುತ್ತೆ ಹ ನಮ್ಮ ಮನೇಲಿ ಹಾಕ್ತಾರೆ ನಮ್ಮ್ ಮನೇಲಿ ಹಾಕಲ್ಲ ನಾವ್ ಆದ್ರೆ ಬೇರೆಯವ್ರ ಹತ್ರ ಹಾಕ್ಸ್ತಿೀವಿ ಅವರೆೆಲ್ಲಾ ಚೆನ್ನಾಗಿ ಹಾಕೊಡ್ತಾರೆ ನಾನ್ ತಗೊಂಡ್ ಬಂದೆ ನನ್ ಗೆಳ್ತಿಯರಂತ್ರ ಬಿಡೋದೇ ಇಲ್ಲ ಅದಕ್ ಖಾಲಿಗವರೆಗೂ ಬಡ್ದಾಡಿ ತಿಂತಾರೆ ಒಬ್ರಿಗೊಬ್ರು ಅಷ್ಟ ಇಷ್ಟಪಡ್ ತಿಂತಾರೆ ನೀವ್ ಮನೇಲ್ಲೇ ಆಕ್ತೀರಾ ಹ ಚೆನ್ನಾಗಿರುತ್ತೆ ನೀವ್ ಮನೇಲ್ಲೇ ಆಕ್ತೀರಾ ಇಲ್ಲ ಬೇರೆಗಡೆ ಏನಾದ್ರು ಆ ಆ ತರಹ
ಇಲ್ಲ ನಾವ್ ಮನದಲ್ಲೇ ಹಕ್ ಹಾಕ್ತಿೀವಿ ಮೊದ್ಲು ತೋಟಕ್ ಹೋಗಿ ಮಾವಿನನ್ನ ಎಲ್ಲಾ ಕಿತ್ಕೊಂಡ್ ಬರ್ತೀವಿ ನಮ್ದು ತೋಟ ಇದೆ
ಹಾ ಹಾ
ಆಹ್ ತೋಟದ ತೋಟಕ್ಕೆ ಹೋಗಿ ಮಾವನನ್ನೆಲ್ಲಾ ಕಿತ್ಕೊಂಡ್ ಬರ್ತೀವಿ ಕಿತ್ಕೊಂಡ್ ಬಂದಾದ್ಮೇಲೆ ಅವ್ಗಳನ್ನ ಅದು ಮಾವಿನ ರಸ ಇರುತ್ತಲ್ಲ ಕಿತ್ಕೊಂಡ್ ಬಂದಾಗ ಅದನ್ನ ಎಲ್ಲಾ ನೀಟಾಗಿ ತೊಳಿತೀವಿ ತೊಳೆದು ಒಂದ್ ಬಟ್ಟೆಯಿಂದ ಮಾವಿನಗಳನ್ನೆಲ್ಲ ಒರೆಸ್ತೀವಿ ಒರೆಸಿ ಆದ್ಮೇಲೆ ಮಾವಿನಕಾಯಿ ಕೊಯ್ಯೋದೆ ಒಂದು ಚಾಕು ಇತತಿ ಇಳಿಗೆ ಆ ಇಳಿಗೆ ತಗೊಂಡ್ ಬಂದ್ ಮಾವಿನನ್ನೆಲ್ಲಾ ಚಿಕ್ ಚಿಕ್ ಚಿಕ್ ಚಿಕ್ ಚಿಕ್ ಚಿಕ್ದಾಗಿ ಕತ್ತರ್ಸ್ತೇವಿ ಕತ್ತರ್ಸಾದ್ಮೇಲೆ ಅದಕ್ಕೆ ಉಪ್ಪು ಮಸಾಲ ಏನೆಲ್ಲಾ ಇರುತ್ತೋ ಅದನೆೆಲ್ಲಾ ಹಾಕ್ತಿವಿ ಹಾಕಿ ಆ ಉ ಪ್ಪಿನಕಾಯಿಗೆ ಬೇಕಾಗಿರೋ ಮಸಾಲೆ ಎಲ್ಲಾ ಆ ಒಗ್ಗನೆೆ ಕೊಟ್ಟು ಅದನ್ನೊಂದ ರಸ ತಯಾರ್ು ಮಾಡ್ತೀವಿ ಆ ರಸ ತಯಾರ್ು ಮಾಡಿ ಉಪ್ಪಿನ ಕಾಯ ಎಲ್ಲ ಹಾಿ ಕಳಿಯಕ್ ಅಂತ ಬಿಟ್ಬಿಡ್ತೀವಿ ಹ ಚೆನ್ನಾಗಿರತ್ತೆ
ಹ್ಮ್ ನಾವೆಲ್ಲ ನಾವೆಲ್ಲ ಮನೆಲೆ ನಾಕಲ್ಲ ಮನೆಲ್ಲೆ ಆದ್ರೆ ನಾವ್ ಒನ್ ಡೇ ಗೆ ಅಷ್ ಷ್ಟೇ ಅವತ್ತೊಂದ್ ದಿನಕ್ಕೊಂದೆ ನಾವ್ ಹಾಕ್ಕಂತೀವಿ ಅಷ್ಟೆ ಜಾಸ್ತಿ ದಿನ ಇಡೋಕೆ ನಾವೆಲ್ಲಾ ಹಾಕಲ್ಲ ನಮ್ಮ್ ಮನೆಯಲ್ಲಿ ನಮ್ಮ್ ಅಜ್ಜಿ ಅವ್ರ ಅಕ್ಕ ಹಾಕ್ತಾರೆ. ನಮ್ಮ್ ಅಜ್ಜಿ ಅವ್ರ ಅಕ್ಕ ಅವರು ತಗೊಂಡ್ ಬರ್ತಾರೆ ಅವ ನಮ್ ನಮ್ಮಜ್ಜಿ ಹೋಗಿಸ್ಕೊಂಡ್ ಬರ್ತಾರೆ ಅವ್ರಕ್ಕನತ್ರ ಅವ್ರ್ ಹಾಕ್ತಾರೆ ಮತ್ತೆ ನಾವು ಬೇರವ್ರತ್ರ ಜಾಸ್ತಿ ಹಾಕ್ಸ್ತಿವಿ. ಅದು ಬೇರವ್ರ ಹತ್ರ ಹಾಕ್ಸ್ತಿ ಅದು ನಮ್ಮ್ ಕಡೆ ಎಲ್ಲ ಬೇರೆ ಬೇರೆ ಇರು ತ್ತೆ ಅಲಾ ನಮ್ ಕಡೆ ಆ ದ್ರ ದವ್ರೆಲ್ಲಾ ಜಾಸ್ತಿ ಇರ್ತಾರೆ ಅವ್ರ ಜೊತೆ ಎಲ್ಲಾ ಹಾಕ್ಸ್ತೀವಿ.
ಹೌದಾ
ಹೂ ಅವ್ರ್ ಜೊತೆ ಎಲ್ಲಾ ಹಾಕ್ಸ್ತೀವಿ ನಾವು ಅವ್ರೆಲ್ಲಾ ಹಾಕ್ತಾರೆ ಅವ್ರ ಇನ್ ಅವ್ರು ಹಾಕಿರೋದನ್ನೆಲ್ಲಾ ತಗೊಂಡ್ ಬಂದೆ ನನ್ ಗೆಳ್ ಳತಿಯರಂದ್ರೆ ತಿನ್ನದ ಅದ್ ಖಾಲಿ ಆಗ ನನ್ಗೆ ಕೊಡ್ತಾರ ನನಗೂ ಕೊಡಲ್ಲ ಅವರು ಖಾಲಿ ಆಗೋವರ್ಗು ಅವ್ರೇ ತಿಂದ್ ಖಾಲಿ ಮಾಡ್ ತಾರ್ ಅವ್ರೆಲ್ಲಾ ಅಷ್ಟ್ ಚೆನ್ನಾಗ್ ಆಗ್ತಾರೆ.
ಆ ಹೌದಾ ನಾವು ನಾವು ಹಾಕ್ಬಿಟ್ಟು ನಮ್ಮಜ್ಜಿ ಹಾಕ್ತಾರೆ. ಹಾಕಿ ಚಿಕ್ಕಪ್ಪಂಗೆ ಚಿಕ್ಕಮ್ಮಂಗೆ ಅ ನಮ್ ಸಂಬಂಧಿಕರು ಯಾರಾದ್ರು ತ್ರೆ ಯಾಕಂದ್ರೆ ತೋಟ ನಮ್ದೇ ಅಲ್ವಾ ತೋಟದಿಂದ ಕಿತ್ತಾಕ್ ಕಿತ್ ಬಂದ್ ಕಿತ್ಕೊಂಡು ಎಲ್ರಿಗೂ ಒಂದೊಂದ್ ಡಬ್ದಲ್ಲಿ ಹಾ ಕಿ ನಾವೇ ಕಳಿಸ್ತೀವಿ ನಮ್ ಅಜ್ಜಿ ಚೆನ್ನಾಗ್ ಮಾಡ್ತಾರೆ ಅದ್ರಲ್ಲಿ ಅಜ್ಜಿ ಕೈ ರುಚ್ ಆಗಿದೆ.
ಹ್ಮ್ ನಮ್ಮಜ್ಜಿದು ಹಂಗೆ ನಮ್ಮನೇಲಿ ನಮ್ಮಅಮ್ಮದು ಹಂಗೆ ಇದೆ ನಮ್ಮ ಅಜ್ಜಿದು ಹಂಗೆ ಇದೆ ನಮ್ಮ್ ಮನೇಲ್ಲ ಚೆನ್ನಾಗೆ ಮಾಡ್ತಾರೆ. ಎಲ್ಲಾನು ಆದ್ರೆ ಈ ತರ ಚಟ್ನಿ ಎಲ್ಲಾ ಹಾಕಕ್ ಬರಲ್ಲ ಹಾಕೋದಿಲ್ಲ ಮುಂಚೆಯಿಂದನೂ ಹಾಕಿಲ್ಲ. ನಮ್ಮ್ ಮನೇಲೆಲ್ಲಾ ನಮ್ಮ್ ಅಜ್ಜಿಗ್ ಅವ್ರ ಅಕ್ಕಾನೇ ಹಾಕೊಡ್ತಾರ ಈ ಸತಿನು ಹಂಗಾಗಿ ನಮ್ಮ್ ಅಜ್ಜಿ ಅವ್ರ ಅಕ್ಕನ ಹತ್ರಾನೇ ಇಸ್ಕೊಂಡ್ ಬರ್ತಾರೆ ನಾ ಅವರೆಲ್ಲಾ
ಹ್ಮ್ ಈ ಬೇಸಿಗೆಗಾಲದಲ್ಲಿ ಮಾವಿನ್ದ್ ಸೀಸನ್ ಎಲ್ಲಾ ಬಂತಂದ್ರೆ ನಮ್ಮ್ ಮನೇಲಂತೂ ಮಾವಿನಕಾಯಿ ಶಿಕರ್ಣಿ ನೇ ಜೋರು ಯ ಮಧ್ಯಾನನು ಮಾವಿನ್ಕಾಯ್ ಶಿಕ ರಾತ್ರಿನೂ ಮಾವಿನಕಾಯಿ ಶಿಕರ್ಣಿ
ತಿಂದ್ರೆ ಜಾಸ್ತಿ ನ ಆಗುತ್ತೆ ಅಂತರ್ ದೆ ಅಲ್ಲ ನೀವ್ ಆದ್ರೂ ಹಾಗೆ ತಿಂತೀರಾ
ಹಾ ಹೌದು ಅಮ್ಮ ಮಾಡ್ತಾರೆ ಯಾಕಂದ್ರೆ ವರ್ಷದಲ್ಲಿ ಒಂದ್ಸಾರಿ ಮಾವಿನಹಣ್ ಬರೋದಲ್ಲ ಚೆನ್ನಾಗಿರುತ್ತೆ ರುಚಿ ರುಚ್ಯಾಗ್ ಮಾಡ್ತಾರೆ ಅಮ್ಮ ಅದನ್ನ ನೀಟಾಗಿ ಕಿವುಚಿ ಎಲ್ಲಾ
ಹ್ಮ್ ಹೌದಾ ನಮ್ ಮನಲೆಲ್ಲಾ ನಾವ್ ಬೆಳಿಗ್ಗೆ ಅಷ್ಟೇ ನಾವ್ ಒಂದ್ ಒಪ್ಪತ್ತೇ ತಿಂತೀವಿ ಅಷ್ಟ ಒಂದ್ ಟೈಮ್ ಅಷ್ಟೇ ನಾವ್ ತಿನ್ನೋದೆಲ್ಲ. ಜಾಸ್ತಿ ತಿನ್ನಲ್ಲ ನಮ್ಮ್ ಮನೇಲಿ ನಮ್ ಕೊಡ ನಮಗ್ ಕೊಡಲ್ಲ ಅಷ್ಟೊಂದ್ ಜಾಸ್ತಿ ತಿಂದ್ರೆ ಏನೋ ಆಗುತ್ತೆ ಅಂತ ಕೊಡಲ್ಲ ಜಾಸ್ತಿ. ನಮ್ಮ ಮನೆಲ್ಲಿ ಹಾ ಹೌದ್ ನೀವ್ ನೆ ಯಾವಾಗ್ಲೂ ಅದನ್ನೇ ತಿಂತೀರಾ ಮಾವಿನಕಾಯಿ ಸೀಸನ್ ಬಂತಂದ್ರೆ ಯಾವಾಗ್ಲೂ ಶಿಕಾನಿ ಕುಡಿತಾನೆ ಇರ್ತೀರಾ
ಯಾವಾಗ್ಲೂ ಅಂತಲ್ಲ ಮಾಡ್ತಿರ್ತಾರೆ ಎಲ್ರಿಗೂ ಇಷ್ಟ ಆದ್ರೆ ಜಾಸ್ತಿ ಮಾಡ್ತಾರೆ. ಆಮೇಲೆ ಇವಾಗ ಬೇಸಿಗೆಗಾಲದಲ್ಲಿ ಜಾಸ್ತಿ ಚಪಾತಿ ತಿಂದ್ರೂನು ದೇಹಕ್ಕೆ ಗೀಟಲ್ಲ ಅದಕ್ಕೋಸ್
ಆ ಮಾವಿನಕಾಯಿ ಶಿ ಖಾನಿ ಕುಡುದ್ರೇನು ದೇಹಾಕ್ ಕೆ ಈಟು ಅಲ್ಲ ತುಂಬಾನೇ ಹೀಟ್ ಆಗುತ್ತೆ ಅದೆಲ್ಲ
ಹ ಹೌದು ಅಂದ್ರೆ ಬಾಯಿ ಚಪ್ಲಕ್ಕೋಸ್ಕರ ತಿಂತಾರಲ್ಲ ಈ ಹೇನ್ ಮಾಡಕ್ ಆಗಲ್ಲ.
ಹ್ಮ್ ಅದು ನೀವ್ ಹೇಳಿದ್ರಲ್ಲ ಬೆಳಿಗ್ಗೆನು ಅದೇ ಮಧ್ಯಾಹ್ನನೋ ಅದೇ ಅಂತ ಅದೇ ಜಾಸ್ ಸ್ತಿ ಕುಡುದ್ರೆ ಮತ್ತೆ ಬಾಡಿಗೆಲ್ಲ ಮತ್ ಆರೋಗ್ಯ ಸಮಸ್ಯೆ ಇ ತೊಂದ್ರೆ ಉಂಟು ಮಾಡುತ್ತೆ.
ಹೌದು ಕಷ್ಟ
ಹ್ಮ್ ಆದ್ರೂ ನೀವು್ ಸ್ವಲ್ಪ ಕಡಿಮೆನೇ ಕುಡೀರಿ ಜಾಸ್ತಿ ಎಲ್ಲ ಕುಡಿಬೇಡಿ
ಹ್ಮ ಸರಿ
ಹಾ ಸರಿ ರೀ